ಆರಾಮ ಮಾಡಲ್ಲ
ಹನ್ ಆರಾಮ್
ಹ್ಮ್ ಎಲ್ಲ ನಾನಿಂದ ಗುಲ್ಗರ ಹ
ಗಬರ್ ಕಾಲೇಜ್
ಹೋಗಕ್ಕೆ ಇನ್ನಿಂದ ಇನ್ನಿಂದ ಕಾಲೇಜ್
ನನ್ ನೀವು ಹಂಗ್ ಹೋಗ್ಬೇಕು ನಾನು ಇದಗ
ಹ ಎಕ್ಸಾಮ್
ಮುಗ್ದವು ಎಷ್ಟು ಫೇಲ್ ಆತವ ನನ್ಗೆ ಚಿಂತೆ ತ್ ಬಿಿಟ್ಟ
ನಿಿನ ಸುಟ್ಟಿಲ್ ಭೈ ಎಕ್ಸಾಮ್ ಜುಲೈ ಐದಕ್ಕ ಎಕ್ಸಾಮ್
ಹ್ಮ ನೀನ್ ಅಂದ್ರೆ ಇನ್ನಾ ಬರ್ದಿಲ್ಲ ಎಕ್ಸಾಮ್ ಅ ಹ್ಮ್ ಹ್ಮ್ ಹ್ಮ್ ಮತ್ತೆ ಹೆಂಗ ಕುಳವಗ ಕರಮೋದಲ್ಲ
ಎಲ್ಲಾ ಆರಾಮಲ್ಲ ನೋ
ಹ್ಮ್ ಹ್ಮ್
ಹ್ಮ
ಏನ ನಡಸಿಪ್ ನಾಷ್ಟ
ನಾಷ್ಟ ಇತನಲ್ ಬೈ
ನಾವ್ ಈಗ ಮಾಡಿದ್ವಿ ಈಗ ವಾಡನ್ಸರ್ ಕೊಟ್ಟಾನ ಈ ಈಸ್ ಚೂಡ ಕೊಟ್ಟನ್ ನೋಡಿ ಈಗ ಶೇವ ಕೊಟ್ಟಾನ ಎಲ್ಲರ ತಿನ್ನತೀವಿ ಅದರಗಿ ಪ್ರಜ್ವಲ್ಸನಕ್ಕೆ ಗೊತ್ತಿಲ್ಲ ನಿನಗೆ ಇ ನಾಷ್ಟಾ ಡಿ ಆಗತ್ತ ಅಸ್ತ್ ನಾಷ್ಟ ಮಾಡಕ್
ಹ್ಮ್ ಏನೇನ್ ಕೊಟ್ರ ನಾಷ್ಟ.
ಅವಲಕ್ಕಿ ಸೇವಾ ಕೊಟ್ಟಾರ
ಹ್ಮ ಹ್ಮ
ನಿಂದ ನಾಷ್ಟ
ನಮ್ದ್ ಉಪ್ಪಿಟ್ ಭೈ
ಉಪ್ಪಿಟ್
ಟಿವಿ
ಎಲ್ಲ ಆರಾಮದ ನೋಡ ನಿಮ್ಮದ ಮನಿ
ಹ್ಮ್
ಹ್ಮ ಹ್ಮ
ಮತ್ತ್ ಬರ್ಬ್ಯಾಕ್ ಬರ್ಬ್ಯಕ್ ಬ ಎಕ್ಸಾಮ ಸಲೆಕ್ ಹ್ಮ ಅತ್ತ ನನ್ನ ನೋಡ ಬೈ ಒಂದ್ ಲೆಕ್ಕಕ್
ನಿಮ್ಮ ಪಪ್ಪ ಏನ್ ಕೆಲಸ ಮಾಡ್ತಾರಂದೆಲ್ಲಾ ನಿಮ್ಮ ಪಪ್ಪ ಏನ ಕೆಲಸ ಮಾಡ್ತಾರಂದೆಲ್ಲಾ.
ಪಪ್ಪಾ ಏನ್ ಕೆಲ್ಸ ಮಾಡಲ್ ರೀ
ಮತ್ ನೀಮ ಮಮ್ಮಿ
ಟೀಚರ್ ಗೌರ್ಮೆಂಟ್ ಟೀಚರ್ ಹ್ಮ
ಬೇಸರ ಆಗಿ ಬಿಟ್ಟದ ಧಾರವಾಡ ನಮ್ಮಂತ
ಹ್ಮ್ ಹೊಲ ಐತೆ ಹೊಲ ನೋಡ್ಕೊ ಹೋತಾರ ಪಪ್ಪ ಹ್ಮ್
ಸುಮ್ಮ ಹೋಲ್ಲಾನೇ ಮಾಡ್ಬೇಕ ಈಗ
ಉಳ್ಳಾಗಡ್ಡಿ ಹಾಕ್ಯರ ಹೂವ ಗಿಡ ನಿಂಬೆ ಕಾಯಿ ಗಿಡ
ಹ್ಮ್ ಚೊಲೋ ಆತ ಬ್ಯುಸಿನೆಸ್ ನಾವ್ನ್ ಸುಮ ಮಾಹಿತಿಗ್ ಡಿಗ್ರಿ ಮುಗಿಸಿದ ಹೊಲಾ ಮಾಡ್ತೀವಿ ನಾವು
ಅದೇ ಅದೇ ಬಿಸಿನಸ್ ಮಾಡಣದಕ್ಕೆ ಅದೇ ಬೆಟ್ರದಾ
ಹ್ಮ್ ಸಖಾಯಿ ಬಿಟ್ಟದ ಹೊದ ಎಷ್ಟ ಎಕರೆ ಹೊಲ ಎಷ್ಟ ಎಕರೆ ಹೊಲ
ಹತ್ತು
ಹತ್ತ ಎಕರೆ ಫುಲ್ ಉಳ್ಳಾಗಡ್ಡಿ ಹಾಕಿರ
ಇಲ್ಲ ಅಂದ್ರೆ ಹಿಂಗ್ ಡಿವೈಡ್ ಮಾಡ್ಯಾರ ಒಂದ್ ಎಕರೆ ಇದು ಒಂದ್ ಎರಡು ಮೂರ್ ಎಕರ್ ಹಿಂಗ ನಿಮ ಈಗಡ ಆಮೇಲೆ ಹೋವದ ಹೋವದ ಗಿಡ ಹಚ್ಚಾರ
ಹ್ಮ್
ಎಡಿ ಹಚ್ಚಾರಾ
ಹ್ಮ್ ಪ್ರಾಪರ್ ಎಲ್ಲ ಪ್ರಾಪರ್ ಯಾವ ಊರ ನಿಮ್ದು
ಹ
ಪ್ರಾಪರ್ ಊರ್ ಯಾವ್ದ
ಪ್ರಾಪರ್ ಗುಲ್ಬರ್ಗನ ಇರೋದ ಪ್ರಾಪರ್
ಅಲ್ಲಾ ಹಿಂಗ ನೀ ಪಪ್ಪನೂಊರೇ ಇರ್ಲಾ
ನಮ್ಮ ಪಪ್ಪಂದ ಉರೂ ಇದ್ದು ಬಳಾಮ್ಗೆ
ಯಾವ್ದ
ಬೆಳಮಗಿ ಬೆಳಮಗಿ
ಗಳಮ್ಗೆ ಅಡ್ಡ ಹೆಸರನ ಗಳಮಗೆ ಯಳಮಗೆನು ಹಾ ಲಾಭ ಆತದ ಅದ್ರಾಗ
ಹಾ ತ ಅಂದರ್ ಭ ಇವ್ ನಮ್ಗ ಆಗಲ್ ಬಿಡ ಆಳ ಗೋಳಿಗ್ ಹಚ್ಚಾರಲ್ಲ
ಹ್ಮ್ ಹ್ಮ ಆಳ್ಗಳು ಆಳ್ುಗಳಿಗೆ ಹಚ್ಚಿರಾರದ ಆಳ್ುಗಳಿಗೆ ಒಪ್ಪ
ರ್ದ್ದ ಆಾಳುಗಳಿಗೆ ಹೊತ್ತು ಯಾರು ಮಾಡ್ಕೊಂಡ್ ಹೋಗ ಅವ್ರೊಬ್ಬ್ರವ್ರ ಅದಕ್ ಆಾಳಗಳಿಗೆ ಹಚ್ಚ ಬಿಟ್ರ
ಅಲ್ಲ ಆಳ್ುಗಳಿಗೆ ಒಂದ್ ಮೂರ್ ಲಕ್ಷ ಎರಡ್ ಲಕ್ಷ ಕೊಡಬೇಕು ಅದು ಮಾಲ್ ಬೆಳದ ಒಂದ್ ಮೂರ್ ನಾಕ ಲಕ್ಷ ಆುತ್ತತ್ತ ಅಲ್ಲಿ ಹೋಗ್ಬ ಬಿಡುತ್ತ ಎರ ಸುಮ ಎಡ್ ಲಕ್ಷ ಉಳಸೋಣ
ಹ್ಮ
ಸುಮ್ಮ್ ಏನು ಹೊಲ ಆದಂತ ಮಾಡತಿರಿ ಏ ಏನು ಕೋರ್ಸ್ಕಲಿ ಮಾಡ ಸುಮ್ ಇದ ಮಾಡ
ಮಾಡತರಲ ಈಗಡ ಎಷ್ಟು ರಿಟೈರ್ಮೆಂಟ್ ಆಗ ನಮ ದೊಡ್ಡಪ್ಪಂದು ರಿಟೈರ್ಮೆಂಟ್ ದ ವಯಸನ್ಸ ಇ ಗುಲ್ಬರ್ ಗುಲ್ಬರ್ ನ ಸಾಲ್ಲ
ಏನು
ವೈಸ್ ಚಾನ್ಸಲರ್
ವಯ್ಸ ಇಮಸಲ್ಲರಂದ್ರ
ಯುನಿವರ್ಸಿಟಿ ನ ಚೇರ್ಮನ್ ಹಬ
ಯೂನಿವರ್ಸಿಟಿ ಚೇರ್ಮಾನ
ಹ್ಮ
ಹ್ಮ್ ಯಾವ ಕಾಲೇಜು
ಅಲ್ಲಿ ಗುಲ್ಬರ್ಗನ ಸಟೆ
ಹ್ಮ್
ಹ್ಮ್ ಇಲ್ಲ ಕೆ ಡಿ ವೈಸ್ ಚಾನ್ಸಲರ್ ಚೇರ್ಮನೆಿ ಇರ್ತ್ತೆ ಲ್ಲ ಇದರು ಅವ್ರದು ರಿಟೈರ್ಮೆಂಟ್ ಆಗಿತಿ ಈಗ ಅವರು ಎಲ್ಲಾ ಬಿಡೋಣಸ ಹೊಲಕ್ಕ ಹಚ್ಚಚ್ಬ ಬಿಟ್ರ
ಅವ್ರನು ಹೊಲ ಮಾಡತಾರನಾ
ಇೆಲ್ಲ ನೀರ್ಮ ಭಾವಿಿಗೆ ಹ್ಮ ಜಾಯಿಂಟ್ ಫ್ಯಾಮಿಲಿ
ಹ್ಮ್ ನಿಮ್ಮ ಅಣ್ಣ ಅಕ್ಕಾಳ ಎಲ್ಲಿ ನಿನಗೆ
ಹ್ಮ್ ಅಕ್ಕಾ
ಹದರಕ್ಕ ತರ
ಒಬರ
ಏನು ಮಾಡ್ತಾರ
ಅಕ್ಕಾ ಪಿಯತ ಡೆ
ಪಿ ಹೆಚ್ ಡಿ
ಹ್ಮ್
ಷ್ಟೋರ್ಸ್ ತೋಡ ಅವ
ಹ್ಮ್ ಹತ್ತು
ಹತ್ತು ವರ್ಷ
ಹ್ಮ್ ಹ್ಮ್
ಅಂದ್ರ ಮುಗ್ದಿರ್ಬೇಕಕ್ ಈಗಲ್ಲ
ಏನು
ವದ
ಹದ್ ಇನ್ನ ನೋಡ ಅದೇ ಕಲೆತಾರ ಪಿ ಎಚ್ ಡಿ ಇನ್ನ ಒಂದ ವಷ್ಟ ಐತಿ
ಹ್ಮ್ ಆ ಪಿ ಎಚ್ ಡಿ ಮುಗಿಸಿ ಯಾವ ಜಾಬ್ ಮಾಡ್ಬೋದ
ಪ್ರೊಫೆಸರ್
ಪ್ರೊಫೆಸರನು ಯಾವ್ದ ಇಷ್ಟ ನಿಮ್ ಮಕ್ಳ ಸಬ್ಜೆಕ್ಟ್
ಇಂಗ್ಲಿೀಷ್
ಮಮ್ಮಮ್ಮಿ ಅವವು ಬಬ ರೀ ನಿಮ್ಮೊ ಯಾವ್ದದಾದ್ರ ಸ ಯಾವ ಸಬ್ಜೆಟ್ ಇಲ್ಲಿ
ಒಮ್ಮಿ ಅ ಎಲ್ಲಾ ಸಬ್ಜೆಕ್ಟ್ ಹೇತಾರ ಜರ್ನಲ್ ಜರ್ನರಲ್ ಟೀಚರ್
ಹ್ಮ್ ಎಲ್ಲಿ ಗೌರ್ಮೆಂಟ್ದ ಐತೆನಾ
ಅದ ಪರ್ಟಿಕ್ಯುಲರ್ ಅಂದ್ರೆ ಕನ್ನಡಾನೇ ಹತಾರ
ಹ್ಮ ಶಲ್ರಿ ಅಷ್ಟು ಬರ್ಬೋದು
ಒಂದು
ಇಪ್ಪ ಒಂದ
ಹ್ಮ್
ಅಲ್ಲೇ ನಡದದ್ ನಿಮ್ ಮನಿ
ಹ್ಮ್ ಮತ್ತ
ಹ್ಮ್ ಆಯ್ತಿ ಕಣಿ ಮಕ್ಕನ ಇದ ಅಲ್ಲ ಮತ್ತ ಬಿಡಸ್ಬಳೋದ ಕಣಿ ನನಗೆ ನಿಿನಗ್ ಆರಾಮಾಗತ್ತೆ
ಅಕ್ಕ ಅಕ್ಕಂದ ಆಯ್ತ ಅಂದ್ರೆ ನನ್ ಆರಾಮಕ್ಕತ
ಹೋಗ್ಬೇಕೋ ಹಾಕಂದಾಗೆಲ್ಲ ರೊಕ್ಕ ಹಾಕ್ತಾರ
ಹ್ಮ್
ಮತ್ತೆ ನೋಡವು
ಜೀವನ್ ನೀ ನೋಡ್ಬೇಕ ನೀನ್ೇ ಆಬೇಕ
ಹಂಬದು ನೂರು ರೂಪಾಯಿ ಇಲ್ಲಿ ಫುಲ್ಾಗ ಆರೋಡ್ ಅಂದ್ರೆ ಬೇಸರ ಆಬಿಟ್ಟ ನ
ಹಟಾ
ಹ ಏನೈ ಧಾರವಾಳದಾಗ ಈಗ ಹಾಸ್ಟೆಲ್ ಅಲ್ಲಿ ಇರ್ತ್ತು ಮೊನ್ನೆ ಆಡೆ ಈಡೆ ಶಿಫ್ಟ್ ಮಾಡ್ಯಾರ ಹನ್ ನೋಡಿದ್ರ ಇನ್ ಡ್ರೈನ್ ಓದಿರ್ತದ ಈ ಕಡೆ ಸಣ್ಣ ಚುಕ್ಕಳ ಅದಾವ ಚುಕ್ಕಳ್ ಓದಿರ್ತದ ಊಟ ಮಾಡ್ಬೇಕಂತ ಅಂದ್ರೆ ಊಟ ಖಾಯಾಲಿ ಮಾಡಿರ್ತಾರ
ಹ
ವಾನ್ ಸರಿ ಇದ್ರ ಏನ ಕೊಟರು ಅಲ್ಲಿ ಒಳಗ ಇಟ್ಕೊಂಡ್ ಕು ಕೊಡ್ತಾನ ಅಮಗಂತ ಕೊ ಪಡದೆ ಇಲ್ಲ ಏನ್ ಬಂದ್ರುಪಡದೆಲ್ಲ
ಹ್ಮ್ ಗೇಮ್ರ ಆಡತಿಲ್ಲ
ಹ ಮಾಡ
ಹ್ಮ್
ಗೇಮ ಬ್ಯಾಸ್ ಆಗಿ ಬಿಟ್ಟ ಗೇಮ ಡ ಎಲ್ಲ ಬತ್ ರಾಯಲ್ ವಾಪಾಸ್ ಮಾಡಿಸಿನ ಅಂತಂತು ಮಾಡೋದ ಗಏನ್ ನೀ ಅಡಲ್ಲಮಗೆಮ್ಮ
ಆಣುತ್ತ ನ ಲೊಬೈ ಚಾಲಲು ಮನೆ
ಹಓ ಮೊದ್ಲು ಫ್ರೀ ಫೈರ್ ಆಡತಿದ್ದೆ ಅಂತಲ್ಲ
ಹ್ಮ್
ದೀಪುರದ ರೊಕ್ಕ ಹಾಕಿದ್ಯಾನ
ಹ್ಮ್
ಹಾ
ಹಾಕಿದ್ ಹಾಕಿದ ಒಂದ್ರ ಅಂಂತಪರ ಇಲ್ಲ ಸುಮ್ ಸ್ವಲ್ಪ ಆತ
ಎಷ್ಟ ಹಾಕಿದ್ದಿ
ಆಚ ಪಿ ನೆಂಪಿಲ್ಲ ನನ ಕಷ್ಟ
ಅಂದಾಜ
ದಾಸಗ ಎೇ ಹಬೇಕು ಗರ್ತ್ತಲ್ಲ ಅಷ್ಟೇ
ಒಂದ್ ಎರಡು ಮೂರ್ ಸಾವ ನ ಹಾಕ್ಯನಾ
ಹ ಅಂಗಕಿನ
ಎರಡು ಮೂರ್ ಸಾವಿ ಹಾಕಿದೆ
ಹ್ಮ್
ಪಬ್ಜಿ ಒಂದ್ಸರಿ ಹಾಕಿಬಿಡು ಪ್ರತಿ ಸರಿ ರಾಯಲ್ ಪಾಸ್ ಆಗುತ್ತ ನ ಮುನ್ನೂರ ಎಂಬತ್ ರೂಪಾಯ ಂದ ಪ್ರಿವಸರ್ ಆಕ್ರೆ ಆಯ್ತು ಬಿಡು ಈ ರೊಕ್ಂತ ನಿಂದ್ರ ಹೋಗಬೇಡ ಆಕ ಹೆಂಗಿದ್ರ ಈ ಸೀಸನ್ಲ್ ಇಷ್ಟ್ರ ಚಲೋ ಮಾಡಿ ಬಿಡ ಅಪ್ಗ್ರೇಡ್ ಗನ್ ಒಂದು ಈ ಸೀಸನ್ ದನ್ ಚಲೋ ಮಾಡಿದೆ ಅ್ರ ಆರಾಮ ಆಗತ್ಕೋ್ ಮುನ್ನೂರ ಎಂಬತ್ ರೂಪಾಯಿ ಪ್ರತಿ ಸೀಸನ್ ಆರಾಮ ಮಾಡಬಹದಯು
ಹ್ಮ್
ಸುಮ್ಮ ಗೋ ಇದೆ ಸೀಸನ್ ಹಾಕ್ ನೋಡಿ ಸುಮ್ನೆ ಅಲ್ಲಿ ಇಲ್ಲಿ ಖರ್ಚ ಮಾಡಕ್ ಬದ್ಲು ಒಂದ ಸರಿಾಿದೀವಿ ಅಂದ್ರೆ ಪರ್ಮನೆಂಟ್ ಪ್ರತಿ ಸೀಸನ್ ರಾಯಲ್ ಪಾಸ್ ಆಗುತ್ತದೆ ನಾನ್ ನನ್ ಯಾವಾಗ ಕಿದ್ ನಾನ್ ಆಗ್ತಿದ್ದಿಲ್ಲ ಅಶ್ರಫ್ ಅಂದ ಸುಮನ್ ತಳಕೊಡ್ಕೊಂಡಿಲ್ಲ ನಮ್ ಫ್ರೆಂಡ್ ಅಂದ ಹಾಕು ರೊಕ್ಕ ಹಾಕ ಅ ಹಂಗಂತ ತಂದ ಒಂದ್ ಟೈಮ್ ಹಾಕಿರ ಪ್ರತ ಬರ್ದಂತ ನಾಕ್ ಸೀಸನ್ ಆಯ್ತ್ ಕಂಟಿನ್ಯೂ ನೋಡ್ ಒಂದ್ ಸರಿ ಮುನ್ನೂರ ಎಂಬತ್ತಕಿದೆ ಒಂದ್ ಆಲ್ಮೋಸ್ಟ್ ಒಂದ್ ಸಾವಿರ ಹಾಕಿನಿಿಸ್ದ ಬೇರೆ ಬೇರೆ ಕರ್ ಮುನ್ನೂರ ಎಂಬತ್ ಹಾಕಿದಂ ಅದು ಕಂಟಿನ್ಯೂ ರಾಯಲ್ ಪಾಸ್ ನೋ ನೋಡ್ತ
ಹ್ಮ್ ಬರೇ ಇದನ್ನು ಬೆಲೆ ಕ್ಟರ್ ಬಿೂಡದ ರಾಯಲ್ ಪಾಸ್ ಒಂದು ಫ್ರೀ ಫೈರ್ ಇದ್ದರದು ಎಲ್ಲಾ ರಾಯಲ್ ಪಾಸ್ ರೊಕ್ಕ ಹಾಕ್ಬೇಕು ಐದ್ನೂರ ಐದ್ನೂರ ಐದ್ನೂರ ಫ್ರೀ ಫೈರ್ದಾಗ
ಹಾ
ಎಲ್ಲದಕ್ಕ ಐದನೂರ ಐನೂರ ಹಾಕ್ಬೇಕ ಅಂದ
ಹ್ಮ್ ಫ್ರೀ ಫೈರ್ ಹಾ ಕುಶಾಲ ಆಗ್ತಾನ ಪ್ರತಿ ಟೈಮ್ ಆಗ್ತಾನ ಕುಶಲ್ ಪ್ರತಿ ಟೈಮ್ ಪ್ರತಿ ಇದು ಸೀಸನ್ ಮತ್ ವಾರಕ್ ಸಾವಿರ ಸಾವಿರ ರೂಪೈ
ಗೇಮ್ ಫ್ರೀ ಫೈರ್ಗೆ
ಹ್ಮ್ ಈಗಾದದ್ರ ಫುಲ್ ಜಾಸ್ತಿ ಆಗ್ಲತ್ತಮ್ಮ ಬಾರಿ ನೋಡವ್ರ ಮನ್ ಫುಲ್ ಸಪೋರ್ಟ್ ಮಾಡ್ತಾರ
ಕುಷಾಲಯ ಚಶ್ಮಾ ಕೊತನುಾವನೆ ಅಲ್ಲಾ
ಹ್ಮ ಅವನ್ ಅವನ ಚೇತನ್ ಹಾಕೇನಂತಲ್ಲ
ಅವನು ಏನು ಕೆಳೆಟೇಲೆ ಹಾಕ್ತಾನ ಅವನು
ಅವನು ಬರಕಂತೊರೊಕ್ಕ
ಹ್ಮ ಅವನು ಮಿಥುನ
ಮಿಥುನ್ ಏನು ಹೇಳಂಗಿಲ್ಲ ಒಂದ್ ಮಾತ್ ಆಳ್ಬಟ್ರ ಆವುದು
ಯಾಕ
ಕುಶಾಲ್ ಬಾರಿ ಬೇಡು ಮನ್ಯಾಗ ಫುಲ್ ಯಾವತರ ಸಪೋರ್ಟ್ ಮಾಡ್ತಿರ್ಬೇಕಕ್ ನೋಡ
ಯಾರು
ಕುಖಶಾಲ ಪ್ರತಿ ವಾರ ಕೊಮ್ಮೆ ಸಾವಿರ್ ಸಾವಿರ್ ಆಗ್ತಾನ ಯಾವದೋ ಒಂದು ಆಪ್ ತಗಕ ಯಾವ ಯಾವ್ದದೋ ಆ್ಯಪ್ ಡೌನ್ಲೋಡ್ ಮಾಡ್ಯನಾ
ಹ್ಮ್
ಅದ ಏನ ಐ್ತಪ್ಪ ಅದು ಅದ್ರಾಗ ಎಟ್ ಹಿಂಗ ಎರಡುವರೆ ಸಾವಿರ ಹಾಕಿದ ಅಂತ ತಿಳ್ಕೊ
ಹ್ಮ್
ಅದು ಎಷ್ಟು ದಿವ್ಸ ಎರಡ್ನೂರು ರೂಪಾಯಿ ಪ್ರಾಫಿಟ್ರಡ್ಡು ಎರಡ್ ವಾರೆ ಸಾವರ ಹಾಕಿದ್ರೆ ಎರಡ್ನೂರು ರೂಪಾಯಿ ಪ್ರಾಫಿಟ್
ಹ್ಮ್
ಹಂಗದಪ್ಪ ಆಪಲ್ ಅದ್ರಾಗ ಹಾಯಕ್ ಶಿಸ್ತು ರೊಕ್ಕ ರೊಕ್ಕದ್ ಮೇಲ್ ರೊಕ್ಕದ್ ಮಲ್ ರೊಕ್ಕದ್ ಮಲ್ ರೊಕ್ಕ ತಕ್ಕೊತ
ಹ್ಮ್ ಹ್ಮ್
ಬಾರಿ ತೊಗೊತನ್ ಬಿಡ ರೊಕ್ಕ ಅವನು
ಹ್ಮ್ ಹ್ಮ್
ನಾವು ತ್ಗೋಣ
ಅಲ್ಲ ಹುಡ್ಗುರ್ ಈಗ ರೊಕ್ಕ ರೊಕ್ಕ ರೊಕ್ಕ ಅತ್ ಕೂತ್ ಬಿಟ್ರ ನೋಡಬೆ
ಹ್ಮ್ ನಂದವ್ರ ರೊಕ್ಕ ಮಾತ್ರ ಸ್ಕಾಲರ್ಶಿಪ್ ದ ಅದ್ರದ ಇದ್ರದ
ಹ್ಮ್
ತರ ಅವ್ ಖುಷಿಯಲ್ಲಿ ಏನ್ ಸ್ಕಾಲರ್ಶಿಪ್ ಬರ್ಲಿ ಬರ್ಲಿ ಅವ್ರ ಮನೆ ಬರ್ಲ ಬಿಡ ಯಾಕಂದ್ರೆ ಪಪ್ಪ ಅವಿ ಗೌರ್ಮೆಂಟ್
ಹ್ಮ್ ಗೌರ್ಮೆಂಟ್ ಇದ್ದಾರ ಬರ್ಲವ ಹ್ಮ ಗರ್ಮನ್ಯಾಗ ಗೌರ್ಮೆಂಟ್ ಇದ್ರ ಯಾರಗೂ ಬರಲ
ಶಿಸ್ತ್ ಕೊಡ್ತಾರಪ್ಪ ಅವರು ಮೊನ್ನೆ ಇದತ್ ಗಾಡಿ ತಂದಾನ ಇಲ್ಲಿವ
ಹ್ಮ್
ಫುಲ್ ಓಡಶಾಡತಾನ ಗಾಡಿ ತಂದನ ಅರದ ವೀರನೇ ತೊಗೊಂಡ್ ಹೋದನ್
ಹ್ಮ
ಸುಮ್ ಹೆಸ್ರಿಗ್ ಅವ ತಂದಂಗ ಪ್ರತಿ ಟ್ಯಾಂಕ್ ಫುಲ್ ಮಾಡ್ತಾನಂತ ಮತ್ತ ಪ್ರತಿ ದಿವಸ
ಹ್ಮ್
ಟ್ಯಾಂಕ್ ಫುಲ್ ಮಾಡ್ದನ ಅಂತ ಎಲ್ಲ ಬಂದು ನೀವು ಖಾಲಿ ಮಾಡ್ತಾರಂತ ಇವ್ರು ಹ್ಮ ಇಲ್ಲ ಅಮ್ಮ ಬಂದಾಳ ಒದರ್ಯಾಡಕತ್ತಾಳಪ್ಪ ಹಾ
ಅಮ್ಮೇ
ಹ್ಮ್ ಇಲ್ಲೇ ಬಂದಳ ವದ್ರ್ಯಾಡಕತ್ತಾಳ ಸಿಕ್ ಸ್ ಸ ಕೆಲ್ಸ ಆತ್ತು ಆಮೇಲೆ
ಆಯ್ತು ಬಾಯ್ ಇಡ್ಲಿ
ಹಾ